ಹಲೋ ಏನ್ ಕಡೆ ಇಲ್ಲಿ
ಏನಿಲ್ಲ
ಮತ್ತತ ಕ್ಯಾಂಪಿಗೆ ಹೋಗಬೇಕಲ್
ಎಂಪಿ ಹೋಗ ಮಲ್ಲ
ಮತ್ತ ಏನ್ ಗಾಡಿ ಮೇಲೆ ಹೋಗತೀರ
ಗಾಡಿ ಮೇಗ್ ಹೋಗ್ಬೇಕ್ಂದಿವಿ ಇನ್ನ ಚಂದ್ರ ಏನ ಅಂತಾನ
ಮಕ್ಕನ ನಲ್
ಮಕ್ಕಣಣ
ಹ್ಮ್ ಹ್ಮ್ ಊಟ ಆಯ್ತಾ
ಊಟ ಆ್ಯದ ಏನ್ ಚಪಾತಿ ಮಾಡ್ರಿದ್ರೆನ್ ನಿಮ್ ಹಾಸ್ಟೇಲ್ ಲಿ
ಹ್ಮ್ ಚಪಾತಿ ಬೆಂಡೆಕಾಯಿ ಪಲ್ಯ
ಹ್ಮ್
ಅದು ಮಾಡ್ರೆ ಅನ್ನ ಅದು ತಿಂದೆವು
ಹ್ಮ್
ನಿಂದು ಊಟ
ನಂದದು
ಹ್ಮ್ ಯಾಂಪಿಗೆ ಹೋಗಿ ಎಷ್ಟ್ ದಿನ ಓದ್ತೀರ ಒಂದ್ ವಾರ
ಹ್ಮ್
ಬರ್ ಮಾಸ್ತ್ ಎಂಜಾಯ್ ಮಾಡ್ತಿರಪ್ಪ
ಹ್ಮ್
ಮತ್ತ್ ಊರಿಗ್ ಹೋಗಲ್ಲ
ನಣಮ ಮುಂದ ಸೂಟ್ ಕಾಮನ ಕೊಟ್ಟಾಗ ಕಾಮನಕ ಕೊಟ್ಟಾಗ ನೋಡಮ್
ಹ್ಮ್ ಏಕಿ ಅದು ಫುಲ್ ಪ್ರಿಪೇರ್ ನಡ್ರ ಜೋರ್ ಏಕಿಗಿ
ಎಕಿವ ಇನ್ನ ಏನು ಏನಿಲ್ಲ
ಹಾ
ಏಕಿದು ಏನು ಇಲ್ಲೆನ ನಂದೇ ದೊಡ್ಡ ಏಕಿ ಆಗಿವೆ ಈಗ
ಎಲ್ಲಾ ಪ್ರೀಪಂತ ಸಿತರುಪಾ ಹ್ಮ್
ದರೇಶ್ ದಾಂಡೇಲಿ ಹೋಗನ ಗೊತ್ತದ ಇಲ್ಲ?
ದರೆಶು ಹೋಗೆನಾರು, ಮತ್ತೇನ್ ಇನ್ನ ಬಂದಿಲ್ಲಲ್ಲ,
ಬರ್ತಾನ ಬರ್ತಾನ
ಕೆಯಾಂಪ್
ಟ್ಯಾಂಪೆ ಬರ್ತನ್
ಹ್ಮ್ ಹ್ಮ್ ಬ ಪುಲಿ ಬ ಬ
ಹ ಹಾಗೆ ಪೂಣ ಹಚ್ಚದಾಗ ಸಂಜೆೆಗೆ ಬರ್ತ
ಹ್ಮ್
ಮಾಡರ್ತ
ಅವ ರೋಗಾರನಾ
ಹ್ಮ ಎಲ್ಲೇ ನನ್ ಇನ್ನು ಯಾ ಶಿಕ್ಷೆನ ಇ ಹೋಗಿಲ್ಲ ಇನ್ನ ಡೀಸೆಲ್ ಹಾಕ್ಸಕೊಂಡ್ ಬರ್ಲ ಕೊರತ್ತ
ಜಾಲ
ಹ್ಮ್
ಏನ್ ಕೆಟ್ಟಿತ್ತ ತನ್ನ ಬಸ
ಬಸ್ ಎಲ್ಲಿ ಕಡ್ತದೆ
ಹ್ಮ್ ಇಲ್ಲ ಮತ್ತ ಲೇಟ್ ಐತಲ್ಲ ಅದಕ್ಕ
ಮೊದ್ಲೇ ಲೇಟ್ ಮಾಡ್ತವ ಊರ್ದೇವ್ನು
ಹ್ಮ್ ಹೌದಾ
ಲೇಟ್ ಮಾಡ್ತಾವ
ಹ್ಮ್
ಹ್ಮ್
ಎಷ್ಟ ಜನವರಿಡ ಎ ಸೆಕ್ಷನ್ ತಾಗ
ಅರವತ್ತು
ಅವತ
ತರ್ವತ್ತು
ಅರವತ್ತ ಹ್ಮ್ ಹ್ಮ್ ಊಟದ ಮತ್ತೆ ಮ ನಿಮ ನಿಮ್ ಇದ ಟೀಮ್ದಾಗ ಯಾರ ಮಾಡ್ತಾರಪ್ಪಾ ಊಟ
ಮಾಡಡೋ ಕಾರ ಒಟ್ಟು
ಹ್ಮ್ ನೀನೇ ಮಾಡಲ್ ಚಿಕನ್
ಮೇಡಮ್ ಮೇಡಮ್ ಬುಧವಾರ ದಿನ
ಬದರನ್ನ
ಹ್ಮ್
ಹ್ಮ್ ಬ್ಯಾಟಗಿಟ್ಟುಯ್ಯನ್ ಆಡಕ್
ಯಾಮ ಬ್ಯಾಟರಿಲ್ಲಿಕ್ಕೆಗೆ
ಹ್ಮ್ ಹ್ಮ್ ಬಾಲ್ ಇಬೇಕು ಒಂದ್ಯಾಡು
ಒಂದೆರಡು ಅಲ್ಲ ಒಂದ್ ಡಜನ್ ಇವ
ಹಣಂಡೆ ಜನ
ಹ್ಮ್
ಹ್ಮ್ ಮತ್ತ ತಾರಸ ಮ್ಯಾಚ್ ಪ ನಳಗೆ
ನಾಳಿ ಹೊಡಿತ ಕಪ್ ನಾಳಿ ಇದು ಫೈನಲ್ ಡೈರೆಕ್ಟ್ ಗೆದ್ರನ್ರ
ಹ್ಮ್ ಗೆದ್ದ್ರ ಡೈರೆಕ್ಟ್ ಇಲ್ಲಾಂದ್ರೆ ಇನ್ನೊಂದ್ ಚಾನ್ಸ್ ಸಿಗ್ತವೆ
ಹ್ಮ್ ಫಸ್ಟ್ ಸೆಕೆಂಡ್ವ್ರೀ ಒಂದೊಂದು್ ಚಾನ್ಸ
ಹ್ಮ್ ಸೋತಿರ್ ಒಂದ್ ಚಾನ್ಸ್ ಇರ್ತದ ಅಲ್ಲಿ ಎಲಿಮಿನೇಟರ್ದಾಗ ಅಲ್ಲಿ ಎಲಿಮಿನೇಟರ್ದಾಗ ಇಲ್ಲಿ ಪಫಸ್ಟ್ ಎಲಿಮೇಟರ್ ಇರ್ತದಲ್ ರಾಜಸ್ಥಾನ ಹೈದ್ರಾಬಾಾದ್ ಅವಾಗದ ಯಾರ್ಗ ಎತ್ತಾರ ಅವ್ರ ಜೊತಿ ಅಷ್ಟ ಮ ಇರ್ತ ನೋಡು ಅವ್ರ ಸೋಲಲ್ಲ
ಹ್ಮ್
ಅಲ್ಲಿ ಅವ್ರಗ ಇರ್ತದ ಅಲ್ಲಿ ಗೆದ್ದೋರು ಫೈನಲ್ಗೆ
ಒಡತ ನಾಳೆ ಪನದ ಡೈರಕ್ಟ್
ಹ್ಮ್ ಫೈನಲ್ ಚಿನ್ನಸ್ವಾಮಿ ಸ್ಟೇಡಿಯಂ್ದಾಗಿತ್ತು
ಇತ ಈಗ ಕ್ಯಾನ್ಸಲ್ ಮಾಡ್ರಿ ನವು
ಹ್ಮ್ ಕ್ಯಾನ್ಸಲ್ ಮಾಡಿ ಮತ್ತ ನರೇಂದ್ರ ಮೋದಿ ಸ್ಟೇಡಿಯಮ್ದಾಗಕ ಧರ್ಮಶಾಲ ಜಾಗ ಅವು ಈ ಎಲಿಮಿನೇಟರ್ ಸೆಮಿಫೈನಲ್ ಆವು
ಹ್ಮ್ ಹ್ಮ್ ಚಿನ್ನಸ್ವಾಮಿ ದಾಗ ಇಟ್ರೆ ಮತ್ತೆ ಬೆಸ್ಟ್ ಆಗಿತ್ತು
ಅಲ್ಲಿ ಇಟ್ಟರು ಮತ್ತ ಬ ಯಾಕೆ ಕ್ಯಾನ್ಸಲ್ ಮಾಡಿ
ಹ್ಮಲ್ಲಾಕ್ಕ
ಬಟ್ಟಿಗಿಟ್ಟಿ ಎಲ್ಲಾ ಪ್ಯಾಕ್ ಮಾಡ್ಕೊಂಡೆ ಹಾ
ನಿಮಗೆ ನಿಮಗೆಾವ ಓದ್ತರಿೀ ಕೆ್ಯಾಂಪಿಗೆ
ಇವತ್ ನಿಮ್ಮ ಫಸ್ಟ್ ಟ್ರಿಪ್ ಆದ್ಮ್ಯಾಗ ನಂಬದೆ
ಸೆಕೆಂಡ್ ಟ್ರಿಪ್
ಹ್ಮ್
ಹ್ಮ್
ಅಷ್ಟ ಟ್ರಿಪ್ ಹೋಗಿ ಬಿಿಟ್ಟು ಬರಕ ಏಳು ಆರ್ ಆತದಪ್ಪ
ಹ್ಮ್ ಆಯತ ಟೈಮ್ ಇನ್ನ ಬಸ್ಸ ಏನ ಹೋಗಿಿಲ್ಲಿನ
ಇನ ಹೋಗಿಲ್ಲ ಅವ್ರ
ಇನ್ನ ಹೋಗಿಲ್ಲ ಇನ್ನ ಆಗಲ್ಲ ಫೋನ್ ಹಚ್ಚಿ ದಾಗ ಏನ ಹೋಗಿಲ್ಲತ್ತನರು
ಎಲ್ಲಿ ಕುೂಂತಾರಂತ ಮಸಾರ ಹುಡುಗರ ಹ್ಮ್ ಹ್ಮ್
ಅಂದ್ರೆ ಹೋಲಕ್ಕ ಬಿರ್ಡೆ ತಾಸ ಮಾಗೆ ಹತ್ತ ಬರ್ಲಕ್ಕ ಮೂರ್ನಾಕ್ ತಾಸ ಏಳ ಏಳು ಅಂಟಾಗ ಬರ್ತಾನ ನೀವು ಹೋಗಟ್ಟ ಹತ್ತ ಟೈಮ
ಹ್ಮ್ ಹ್ಮ್
ಏನ ಇವತ್ತು ದೊಡ್ಡ ಎನ್ ಎಸ್ ಎಸ್ ಕ್ಯಾಂಪ್ ಆಯತು ಇವತ್ತು
ಹ್ಮ್ ಬಟ್ಟೆ ಒೋಗ್ದನಿ ಎಲ್ಲ ಸು
ಹ್ಮ್ ಹೋಗದನ್ ಮನ್ನಿ
ಹ್ಮ್ ನನ್ನು ಒಂದೆಡು ಒಗತ್ ಕೊಡ್ಬೇಕಿಲ್
ನನಗೆ ಹೋಗ ಕೊಡುವನೆ
ಎಲ್ಲ ಮಾರ ನಿಿನಗೆ ಎಲ್ಲಾ ಸ್ವಲ್ಪ ರೂಢಿ ಅದ ಬಟ್ಟಿ ಹೋಗಿದ
ರ ಹ್ಮ
ಸ್ಲ್ಪ ಹಂಗೆ ನಮ ಭ ಹೋಗ ಕೊಟ್ರೆ ಪುಣ್ಯ ಬರ್ತಿತ್ ನನು
ಪುಣ್ಯ ಬರದ ಬ್ಯಾಡ
ಹ ನಿನ್ ಹೆನ್ತಿಗಾರ ಬರ್ತತಿಪ್ಪಾ
ಇ ಅಪ್ಪು ನ ಲಗ್ನನೆ ಆಗಾಲ
ಯಾಕ ಆಗಲ್ಲ ನಿ ಲಗ್ನ
ನಾನು ವಿಶ್ವೇಶ್ವರಯ್ಯ ಹಂಗ ಬ್ರಹ್ಮಚರಿತಿ
ಅಬಾಬ
ವಿಜಯ್ ಸರ್ ಎಲ್ಲಾರೋ ಬಂದಿಇಲ್ಲೇನ
ಬಂದಿರಲ್ಲ ನಾವು ಊಟ ಮಾಡಾಗ ಅಲ್ಲಿ ಉಳ್ಳತ್ತಿದ್ದೇವು ನಾವು ಹ್ಮ್ ಊಟ ಮಾಡಾಗಲ್ಲಿ ಕಿಡಕಿಯಾಗ ನಿಂತೀರ ಇಕ್ಕಡ ಹಾಸ್ಟಲ್ಗೆ ಬರಲಿ ಮಾತಾಡ್ತನಿ ಅಂತ ಅಂದರು ಏ ನನು ಕಖಂಡ ಇಲ್ಲಾ ಆಮೇಲೆ
ನೋಡೋಣ ದಮ್ ಆಮೇಲೆ ಹಚ್ಚ ಫೋನ್
ಹ್ಮ್ ಹ್ಮ್ ಅಲ ಹೋಗಿ ಏನ್ ಕ ಏನ್ ಮಾಡಸ್ತಾರ ಏನೇನಿಲ್ಲ
ಹ್ಮ್ ಹ್ಮ್ ಹ್ಮ
ಊಟ ನಾವೇ ಮಾಡ್ಕೊಬೇಕು. ವಟ್ಟಿ ಒಕ್ಕಬಕಲ್ಲಿ ಜಳಕ ಮಾಡದೆಲ್ಲಿ
ಹಾಸ್ಟೆಲ್
ಹಾಸ್ಟೆಲ್ ನೀರ ಇರ್ಬೇಕಲ್ಪ
ನೀರು ಕೆು
ಇಳ್ತಂದೆ
ಹ್ಮ್
ಹ್ಮ್
ಸಾಟಡೇ ಹ್ಮ್
ಮತ್ತ
ಸದ್ಯ ಹೋಗ ಮಂದ ಏನು ಸುಮ್ನೆ ರಾತ್ರಿ ಗಾಡಿ ಲೈಟ್ ಇರ್ಲ್ಲ ಏನಿರ್ಲ. ಒಂದು ಗಾಡಿ ಬಿ ಲೈಟ್ ಬರ್ಬರಿ ಇಲ್ಲ. ಮತ್ತ ಬರಾಟ್ಟಿಗೆ ಆರಾತ್ ಟೈಮ್ ಮತ್ ರಾತ್ರಿ ಲೈಟ್ ಇರಲ್ಲ ಏನಿಲ್ಲ
ಹ್ಮ್
ಈಗ ಈಗ ಹೋದ್ರ
ಬಸ ನಿಂದಾ ಬಿಟಬಿಟುರ್
ಆದೇ ಬಸ್ಸಿನಿಂದೆ ಹೋಗಡಕು ಅಂದಾಗೆ ನಡತ ಮತ್ತ
ಮತ್ತ ಅವರು ಲೇಟ್ ಯತ್ ಉರ್ಪಿ ಯಾವದಲ್ ಸೀನಿಯರಿಗೆ ಕೇಳ್ಬೇಕ ಹಡಮ ಇಸಕೊಂಡಿಲ್ಲ ನಾನು
ಕುರ್ತ ಹೆಂಗ್ ಮಾಡ್ಬೇಕ್ ಈಗ
ಕೇಳುವ ಕ್ಯಾರಿಗನ ನೋಡ
ವಿಜಯ್ ಸರ್ ಹೇಳ್ತೇನೆ ಅಂದಿದರ ಕೇಳಿ ಇನ್ನು ಏನ್ ಮಾಡ್ತಾರೆ
ಹ್ಮ್ ಕೇಳ್ಯಾರ ನೀ ಕೇಳ್ಬೇಕ ನೋಡಮ ವಿಜಯ ವಿಜಯ್ ಸರ್ ಫೋನ್ ಹಚ್ಚಿ.
ಹೇಳಮ್ ಆಮಲೆ
ಹ್ಮ್ ಹ್ಮ್ ಅವರು ಇವತ್ತು ಬಂದಾರ ಊರಿಗೆ ಹೋಗಿರಂತ
ಹ್ಮ್ ಹ್ಮ್
ಈಗ ಇನು ಏನ ಹನ್ನೊಂದ್ ಹನ್ನೆಡಕ್ ಬಂದಿ ಅಂತ ಅಂದಾರ
ಹ್ಮ್ ಹ್ಮ್
ಅವರ ಮುಂಬೈ ಟಿಮ ಹೊರಗ ಹೋಯಿತಲ್ಲ
ಹ್ಮ್ ಆಯ್ತು ಆಯ್ತು
ಲಾಸ್ಟ್ ಮ್ಯಾಚ ಬಿ ಸೋತತ ಅವತ್ತು ರಾಜಸ್ಥಾನಗೆ ಸೋತಿತ್ತ ಅಂದ್ರ ಇನ್ನ ಚಾನ್ಸ್ ಇರ್ತಿತ್ ಇವ ಪಂಜಾಬಿ ಅದಕ್ ಆವಾ ರಾಜಸ್ಥಾನ ಹ್ಮ್
ಆಯ್ತ್ ರಯಸ್ತ ನ ಪಪ್ ಏನ ಮಾಡಕ್ ಬರ್ಲಿ
ಹ್ಮ್
ರಾಜಸ್ಥಾನ ಎಸ್ ಆರ್ ಎಚ್ ದಾಗ ಎಸ್ ಆರ್ ಎಚ್ಲ್ತ
ಹ್ಮ್ ಅದಗೆತ್ತ ಅಂದ್ರ ಇಲ್ಲಿ ಫಸ್ಟ್ ಒಂದೆ ಟೀಮ್ ದಾಗ ಯಾರು ಸೋಲ್ತಾರ
ಅವರು ಕೂಡ ಆಡಬೇಕು ಜೀಟಿ ಕೂಡ ಆಡಬೇಕು ಜೀಟಿ ಗೆದ್ದ್ ಬಿಡ್ತದ. ಜಿ ಟಿ ಮತ್ತ ಆರ್ ಸಿ ಬಿ ಫೈನಲ್ ಬಿದ್ದ್ ಬಿಡತ
ಜಿ ಟಿ ಹೋತತದ ಅಂದೆ ಫೈನಲ್ಕ್ ಫಸ್ಟ್
ಹ್ಮ್ ಬರುತ್ತ
ನ್ ಫಸ್ಟ್ ಮಚ್
ಹ್ಮ್ ಹ್ಮ್ ಸ್ದ ಆರ್ ಸಿ ಬಿಸಟ್ ಕೊಲ್ಪೆವನ ಆಡ್ತಲ ಅವಾಗ ಜಿ ಟಿ ಸೋಲ್ತ ಇದು ಆದ್ರಾಗ ಎಸ್ ಎಸ್ ಆರ್ ಎಚ್ ಗಲ್ತದ ಎಸ್ ಆರ್ ಎಚ್ ಜಿ ಟಿ ಆಡಿಂದ ಜಿ ಟಿ ಬಿಡತದ ಜಿಟಿ ನಮ್ ಕೂಡ ಫೈನಲ್ ಆಡ್ತಾರ
ಮತ್ತ ಜೀ ಟಿನ ಬರ್ತದಂದ ಏನ್ ಫೈನಲ್
ಫೈನಲ್ ಜಿ ಟ ನ ಬರೋದ ಅನಸ್ತದ ಆಲ್ಮೋಸ್ಟ್ ಎಲ್ಲ
ಹ್ಮ್ ಎಸ್ ಆರ್ ಎಸ್ ದವರ್ ಬರ್ಬೇಕು ಅವ್ರಿಗೆ ಹಟ್ಟು ಎಸ್ ಆರ್ ಎಸ್ ದವ್ರಿಗೆ
ಇದರ ಬಾಳ ಇ ಮಾಡ್ರ ಅವ್ರ
ಹ್ಮ್
ಹ ಜೀಟಿನನ್ ಬರ್ಬೋದು ಅನಿಸತ ನೋಡ
ಹ್ಮ್
ಪ್ರಲೆಕ್ಕ್ಷನ ಹೆಂಗಂಗಸ ಬಂದಣ
ಎಏನಾಥದೆ ಜಿ ಟಿ ಜಿ ಟಿ ಜಿಟಿ
ಹ್ಮ್ ಜಿಟಿದವ್ರ ನಮ್ ಕೂಡ ಇದು ಮಾಡ್ರ
ಎನ್
ಜಿಟಿದವರು ನಮ್ನು ಮರದ ಆಡುರಜಾರ
ಹ್ಮ್
ಅವ್ರಗ ಜರ ತೋಸ್ಬೇಕ ರುಚಿ ಹ್ಮ್
ಹರಿವಂಶ ಸ್ವಸ್ಥ ಸರ ತ
ಹ್ಮ್ ಅಂದ ನಮ ತಂಟೆಗೆ ಬರ್ಲರು
ಹ್ಮ್ ಹ ಇಡ್ಲಿ
ಹ್ಮ ಹಾ
ಹಾಂ ಈ ಎಂಡ ಗಂ ನಾ ಕೆಲಸ ಊಟ ಊಟ ಮಾಡಕ್ ಹನಿು ಹ ಅಂತೇಳಿ ಕಟ್ ಮಾಡಲ್ಲ ಹಂಗೆ ಹೇಳ್ಬೇಕ ಕಟ್ ಮಾಡಾಕ್ ನೋ ಒ